ಕೇಳ್ಸ್ತಿದೆನಾ
ಹಾ ಕೇಳ್ಸ್ತಿದೆ ಹೇಳಿ
ಹಾ ಅದೇ ನನ್ ತಮ್ಮದು ಮತ್ತೆ ನನ್ ತಂಗಿದೂ ಆನ್ಯುವಲ್ ಡೇ ಇತ್ತು.
ಹಾ ಯಾವಾಗ
ಹಾಂ ಸಾಟರ್ಡೆ
ಹೌದಾ ಎಲ್ಲಿ
ಅವ್ರ ಸ್ಕೂಲಲ್ಲಿ ಅವ್ರ ಊರಲ್ಲಿ
ಹೌದಾ ಏನ ಈಗ್ ನೀವು ಊರ್ ಊರಲ್ಲ ಇದ್ದೀರಾ ಅಥವಾ ಏನ ಇಲ್ಲಿ
ಹಾ ಇಲ್ಲಾ ಇಲ್ಲಿ ಕಾಲೇಜ್ ಅಲ್ಲೇ ಇದ್ದೆ
ಹಾ.
ಅದಿಕ್ಕೆ ಇನ್ವೈಟ್ ಮಾಡೋಣ ಅಂತ ಕಾಲ್ ಮಾಡ್ದೆ
ಹೌದಾ ಯಾವತ್ತ್ ಹೊಗ್ತೀರಾ ಊರಿಗೆ
ಹ ಅದೇ ಫ್ರೈಡೇ ಹೋಗ್ಬೇಕು ಇಲ್ಲ ತರ್ಸ್ಡೇ ಹೋಗ್ಬೇಕು ಯಾಕಂದ್ರೆ ಅವ್ರದು ಸ್ವಲ್ಪ ಡ್ರೆಸ್ ಎಲ್ಲ ಆರ್ಡರ್ ಕೊಡದಿದೆ
ಹಾ.
ಅಂದ್ರೆ ಹೆಂಗೆ ಅಂತಂದ್ರೆ ಇವಾಗ ಅವ್ರಗೆ ತಗೊಳ್ಳೋ ತರಾ ಅಲ್ಲಾ
ಹಾ
ರೆಂಟೆಡ್ ತರಾ
ಹಾ ಗೊತ್ತಾಯ್ತ ಹೇಳ ನ ಬರೀ ಒಂದು ಟೈಮ್ ಅಷ್ಟೇ ಹಾಕ್ಬಿಟ್ಟು ಮತ್ ಕೊಡ್ಬೇಕ ಅವ್ರಿಗೆ ಅವತ್ತಿನ ದಿವಸಾ ಅಷ್ಟೆ
ಹ್ಮೂ ಅಂದ್ರೆ ಅದೆಲ್ಲ ವೇಸ್ಟ್ ಅಲ್ವಾ
ಈಗ ಅವರು ಸಂತೋಷ ಅಥವಾ ಆನ್ಯವಲ್ ಡೇ ಮಾಡ್ತಿರಲ್ಲ ಅದಕ್ಕ ಅಂತ ಕೊಡಸ್ಬೇಕಾಗತ್ತೆ ಅಷ್ಟೇ
ಹ್ಮ್ ಕೊಡ್ಸ್ಬೋದು ಬಟ್ ಸುಮ್ನೇ ಇವಾಗ ಕಮ್ಮಿ ರೇಟ್ ಆದ್ರೆ ಓಕೆ ಫುಲ್ ಜಾಸ್ತಿ ರೇಟ್ ಟೂ ಅದ್ರಲ್ಲೂ ಮತ್ತೆ ಒಂದ್ ಫೈವ್ ಮಿನಿಟ್ಸ್ಗೆ
ಹಾ ಅದ್ರ ಬದ್ಲೂ ಅದ್ರ ಬದ್ಲು ಸುಮ್ನೇ ಆ ಈಗ ಓವನ್ನಾಗಿ ಒಂದು ಚಾಪೆ ತಗೊಂಡ್ ಚೆನ್ನಾಗಿರೋ ಬೊಕ್ಕೆ ಕೊಡ್ಸಬುಡೊಣ ಅದಕ್ಕೆ ಈಗ ಬೇರೆ ದಿವಸನ ಹಾಕೊಂಡು ಇರುತ್ತ ಅದು
ಹಾ ಅದೇ ಆ ತರ ಆದ್ರೆ ಚೆನ್ನಾಗೆ
ಹಾ.
ಮತ್ತೆ ಅದೇನೋ ಫೇಸ್ ಪೆಪ್ಗೆಪ್ ಎಲ್ಲ ಪೇಂಟ್ ಮಾಡಿ
ಹಾ.
ಏನೇನೋ ಮಾಡ್ತಾರಂತೆ ಮತ್ತೆ ಇನ್ನೊಬಳ್ದು ಅವ್ರದು ಡ್ರಾಮಾ ಇದೆ ಅಂತೆ
ಹಾ.
ಆ ಡ್ರಾಮಾಗೆಲ್ಲಾ ಕಾಸ್ಟ್ಯೂಮ್ಸ್ ಅವ್ರೇ ಕೊಡ್ತಾರೆ
ಹಾ.
ನಾವೇನ್ ತಗೊಳೋದಿಲ್ಲ ಬಟ್ ಪೇ ಮಾಡ್ಬೇಕು ಅದು ಹೆಂಗೆ ಅಂತ ಎಲ್ಲದಕ್ಕೂ ಸಪ್ರೇಟ್ ಸಪ್ರೇಟ್ ಇವಾಗ ಸ್ಯಾರಿಗೆ ಸಪ್ರೇಟ್, ಜುವೆಲರ್ ಗೆ ಸಪ್ರೇಟ್ ಆತರ ಅಂತೆ.
ಹಾ
ಅ ಇವಳ್ಗೇನು ಅಂತ ಅಂದ್ರೆ ಇವಾಗ ಕೆ ಓ ಅದು ಒಂತರ ಡ್ರಾಮಾ ಪೂರ್ ಪೀಪಲ್ಸ್ ಇರ್ತಾರೆ ಮತ್ತೆ ಶ್ರೀಮಂತ್ರ ಇರ್ತಾರೆ ಆತರ ಅ ಇವ್ಳಿಗ್ ಫುಲ್ ಶ್ರೀಮಂತ ರೋಲ್ ಕೊಟ್ಟಿದಾರ ಸೊ ತುಂಬಾ ಗ್ರ್ಯಾಂಡ್ ಆಗಿ ಇರ್ಬೇಕಲ್ವಾ.
ಹಾ
ಅ ಎಲ್ಲಕ್ಕಿನ್ ಇವಳ ಸ್ವಲ್ಪ ರೇಟ್ ಜಾಸ್ತಿ.
ಹಾ
ಅದಕ್ಕೆ ನಾವು ಇಲ್ಲ ನಮ್ಮ ಹತ್ರನೇ ಇದೆ ಇವಾಗ ಸ್ಯಾರಿ ಜುವೆಲರೀಸ್ ಅಂದ್ರೆ ಇದ್ದೇ ಇರುತ್ತಲ್ವಾ.
ಇರುತ್ತ್
ಅ ಅದಕ್ಕೆ ಇಲ್ಲೇ ನಮ್ಮ ಹತ್ರಾನೇ ಇದೆ ಅಂತ ಹೇಳ್ತಿದೀವಿ ಅವ್ರ ಕೇಳ್ತಿಲ್ಲ ಏನ್ ಮಾಡ್ಬೇಕು ಕು ಗೊತ್ತಾಗ್ತಿಲ್ಲ.
ಇನ್ನೊಂದ್ರೆ ಬೆಸ್ಟ್ ಅಂದ್ರೆ ಈಗ ನಿಮ್ಮ್ ಮನೇಲಿ ಇರುತ್ತೆ ಗೊತ್ತಾ ಅವನೇ ಜ್ಯುವಲರಿಸ್ ಹಾಕ್ಬಿಡಿ ಅದು ಬೆಸ್ಟು. ಅಮೌಂಟ್ ಕೊಡೋ ಬದ್ಲು ನಿಮ್ಮ ಹತ್ರ ಇರೋದ್ ಇಟ್ಲಾಗ ಅಮೌಂಟ್ ಸೇವ್ ಆಗುತ್ತೆ ಇಟ್ಲಾಗ್ ಅವ್ರದ್ದ ಪಾರ್ಟಿಸಿಪೇಟ್ ಮಾಡ್ದಂಗ ಆಗುತ್ತೆ ಎಲ್ಲದಕ್ಕೂ ಕರೆಕ್ಟ್ ಆಗುತ್ತಲ್ಲ.
ಅಂದ್ರೆ ಕಾಲೇಜ ಅಲ್ಲಿ ಅವರು ಅಗ್ರಿ ಮಾಡ್ತಿಲ್ಲ ಮತ್ತೆ ಪ್ರೋಗ್ರಾಮ್ ಟೂ, ತ್ರೀ ಡೇಸ್ ಇರುತ್ತೆ.
ಏನು ನನಗೆ ಅನಿಸ್ತಾ ಇರೋದು. ನನ್ನ್ ನೀವು ಒರ್ಜಿನಲ್ ಹಾಕ್ ಕಳಿಸ್ಬಿಡ್ತರ ಮತ್ತೆ ಏನ್ ಕಳ್ಳರು ಬರುತ್ತಲ್ಲಾ. ಅದೊಂದು ನಂಗ್ ಅನಿಸಿದಂಗೆ.
ಅಂದ್ರೆ ಮತ್ತೆ ಒಬ್ಬರು ಒಂದೊಂದ್ ಕಲರ್ ಹಾಕುದ್ರೆ ಥೀಮ್ ಸೆಟ್ ಆಗಲ್ಲ.
ಹಾ
ಆ ತರ ನಿಮ್ದು ನಿಮ್ ಕಾಲೇಜ ಅಲ್ಲಿ ಆತರ ಎಲ್ಲಾ ಮಾಡಲ್ವಾ ಸ್ಕೂಲ ಅಲ್ಲಿ.
ನಮ್ಮ ಕಾಲೇಜಲ್ಲಿ ಈಗ ಫೆಸ್ಟ್ ಐತೆ ಇನ್ ಟೂ ಮಂತ್ಸ್ ಆದ್ಮೇಲೆ ಐತಿ. ಫೇಸ್ಟು ಅವಾಗ್ ಹೇಳ್ ಎಲ್ಲ ಅದು ಫೇಸ್ಟ್ ಅಯ್ತಿ ಅಂದ್ರೆ ಒಂದು ಟನ್ ಡೇಸ್ ಹಿಂದಗಡೆ ಪ್ರಿಪರೇಷನ್ ಸ್ಟಾರ್ಟ್ ಮಾಡ್ತಾರೆ ಅಷ್ಟೆ.
ಅಂದ್ರೆ ನಿಮ್ಗೂ ರೆಂಟೆಡ್ ಹೇಳ್ತಾರ ಡ್ರೆಸ್ ಎಲ್ಲ.
ನಮ್ಮ್ ಇಷ್ಟ ಅದು ಯಾಕಂದ್ರೆ ನಾವೇ ಎಲ್ಲಾ ಕೊರಿಯೋಗ್ರಫಿ ಎಲ್ಲ ಮಾಡ್ಕೊದಲ್ಲಾ.
ಹಾ ಹಾ ಹಾ.
ಯಾವ್ದು ಇಷ್ಟ ಬರುತ್ತೋ ಅದನ್ನ ನಿಮ್ಗೆ
ನಮ್ಗೆ ಇದೇ ನಮ್ದು ಅಂದ್ರೆ ನಾವೇ ಮಾಡ್ಕೊಳೋದು ಸೇಮ್.
ಹ್ಮು ಅದೇ ಈವಗ ನಿಮ್ ತಮ್ಮಂದ ಐತೆ ಅಂದ್ರಲ್ಲ ಯಾವಾಗಿದೆ ನೆಕ್ಸ್ಟ್.
ಅದೇ ಇವಾಗ ಸ್ಯಾಟರ್ಡೆೇ, ಸಂಡೇ, ಮಂಡೇ ತ್ರೀ ಡೇಸ್ ನಡೆಯುತ್ತಂತೆ.
ಹಾ ಜಾಸ್ತಿ ಜನ
ಅ ಊ.
ನಿಮ್ಮಲ್ಲಿ
ಏನು ಏನು ಅಂದ್ರಿ.
ಸ್ಕೂಲ್ ಅಲ್ಲಿ ಜಾಸ್ತಿ ಹಲೋ ಕೇಳಸ್ತಿಲ್ವಾ. ಅದೇ ಸ್ಕೂಲ ಅಲ್ಲಿ ಜಾಸ್ತಿ ಸ್ಟೂಡೆಂಟ್ಸ್ ಇದ್ದಾರಲ್ಲ ಬಿಕಾಸ್ ತ್ರೀ ಡೇಸ್ ನಡಿಯತ್ತೆ ಅಂತ ಹೇಳ್ತಿರಲ್ಲಾ ಅದಕ್ಕೆ ಕೇಳ್ದೆ.
ಸ್ಟ್ರೆಂತು ಹಂಗೆ ಇದೆ ಮತ್ತೆ ಒಬ್ಬೊಬ್ರದು ಟು, ಟು, ತ್ರೀ ಡ್ಯಾನ್ಸ್ಸ್ ಆ ತರನು ಇದೆ.
ಹಾ
ಇವ್ರಗ ಅಂದ್ರೆ ಒಂದ್ ತ್ರೀ ಡ್ಯಾನ್ಸಿಗೆ ಸೇರಿದ್ದಾರೆ.
ಹೌದು
ತ್ರೀ ಡ್ಯಾನ್ಸ್ ಟೂ ಡ್ಯಾನ್ಸಿಗು ರೆಂಟೆ ಡ್ರೆಸ್ಸು.
ಹಾ ಇನ್ನೊಂದಕ್ ಮಾತ್ರ ಒ ಬೋನ್.
ಹಾ ಇನ್ನೊಂದು ಕ್ಕೆ ಒಂದ್ ನಾವೇ ತಗೋಬೇಕು.
ಹಾ ಸ
ಇವಾಗ ಅದೇ ತರ ಇದ್ರೆ ಚೆನ್ನಾಗಿ ಇವಾಗ ಎಲ್ರಿಗೂ ಒಂದೇ ತರ ಆದ್ರೆ ಅದೊಂತರ ಯೂನಿಫಾರ್ಮ್ ತರ ಆಗ್ಬಿಡುತ್ತ ತ್ತೆ ಡ್ರೆಸ್ಸು.
ಹಾ ಬೇರ್ ಬೇರೆ ತರ ಇರಬೇಕು.
ಹ್ಮ್ ಮತ್ತೆ ಅದೇನೋ ಪ್ರಾಪರ್ಟೀಸ್ ಎಲ್ಲಾ ರೆಡಿ ಮಾಡಸ್ತಿದ್ದಾರೆ ಅದೇನೋ ದೇವ್ರದಂತೆ ಆಡೋ ಸೊ ಸ್ಟಾಚೂನೆಲ್ಲಾ ರೆಡಿ ಮಾಡೋದು.
ಹಾ ಈಗ ನೀವು ಈವ್ನಿಂಗ್ ಎಷ್ಟೊತ್ತಿಗೆ ಹೋಗ್ತೀರಾ ಅಲ್ಲಿಗೆ ಅಂಗಾದ್ರೆ.
ನಾ ಇಲ್ಲಿ ಒಂದು ಒನ್ ಓ ಕ್ಲಾಕ್ ಹಂಗ್ ಬಿಡ್ಬೇಕು ಅನ್ಕೊಂಡಿದೀನ್ ತರ್ಸ್ಡೇ. ಅಂದ್ರೆ ಮತ್ತೆ ಆ ಅಲ್ಲಿಗ್ ಹೋಗೋಷ್ಟೊತ್ತಗ್ ಒಂದ್ ಸಿಕ್ಸ್ ಆಗುತ್ತೆ.
ಹೌದಾ ಕೆ ನೀವೇನ್ ನೋಡಿ ಒಂದ್ ಡ್ರೆಸ್ ಅಂತ ಹೇಳಿದ್ರಲ್ಲ ಇಲ್ಲಿದನೆ ತೊಂಡು ಹೋಗತೀರ ಅಥವಾ ಅಲ್ಲೇ ತಂಗ್ತೀರ.
ಇಲ್ಲ ಇಲ್ಲೇ ತಗೊಳೋಣ ಅಂತ ಇದ್ದೀನಿ.
ಅದಾಕ್ಚುಲಿ ಆನ್ಲೈನ್ ಅಲ್ಲೂ ಬುಕ್ ಮಾಡೋದಕ್ ಇಷ್ಟನಾ.
ಹ್ಮ್ ಅದ್
ಬುಕ್ಮಾಡ್ಬುಡ್ತೀನಿ ಎಷ್ಟು ಯಾಕಂದ್ರೆ ಆನ್ಲೈನ್ ಆಫರ್ಸ್ಗಳು ಇರುತ್ತೆ. ಆಮಿತ್ಲೆ ತಗಂಡು ಹೋಗೋದು ಸುಲಭ ನಿಮಗೆ ಆಮೇಲೆ ಇಟ್ಟು ಶಾಪ್ಪ್ ಟು ಶಾಪ್ಪು ಹೋಗಂಗಿರಲ್ಲ. ಹ
ಜಾಸ್ತಿ ರಿಸ್ಕ್ ಇರಲ್ಲ ಆರಾಮಾಗಿ ಎಲ್ಲ ಆಲೆ ಮಾಡ್ಕೊಂಡು ಹೋಗ್ಬರಬೇಕ್ ಅಂಗೆ.
ಹ್ಮ್ ಅಂದ್ರೆ ಇನ್ನೊಂದ ಒಂದ್ ಏನಂದ್ರೆ ಅವ್ರ ತ್ರೀ ಡೇಸ್ ಅಂತಂದ್ರೆ ಫಸ್ಟ್ ಡೇ ಅವ್ರರಿಗೆ ಮುಂಚೆನೆ ಸ್ಪೋರ್ಟ್ಸ್ ಕಲ್ಚರಲ್ ಆಕ್ಟಿವಿಟೀಸ್ ಎಲ್ಲ ಮಾಡ್
ಹಯ್ತ ಹಾ
ಅದ್ರು ಇದೆಲ್ಲಾ ಪ್ರೈಸ್ ಡಿಸ್ಟ್ರಿಬ್ಯೂಷನ್ ಅವತ್ ಮಾಡ್ತಾರೆ. ಸೊ ಅವತ್ ಮಾತ್ರ ಸ್ಕೂಲ್ ಡ್ರೆಸ್ ಇರುತ್ತೆ ಅವತ್ತು ಅಂದ್ರೆ ಒಂದ ಟೂ ಹಾರ್ಸ್ ಇರುತ್ತೆ ಅವತ್ ಅಷ್ಟೆ.
ನಮ್ದ ಹೆಂಗಿತ್ತು ಅಂದ್ರೆ ಎಕ್ಸಾಂಪಲ್ ನಮ್ದ್ ಹೆಂಗ ನ ಸ್ಕೂಲ್ ಡೇಸ್ ಎಲ್ಲಾ ಆ ಸ್ಟಾರ್ಟ್ ಆಗ್ಬಡೋದು ಹೊತ್ತಗೊಂದು ಫೋರ್ ಫೋರ್ ಓ ಕ್ಲಕ್ ನಿ ಸ್ಟಾಟ್ ಆಗೋಯಿದೆ. ಫೋರ್ ಓ ಕ್ಲಾಕ್ ಟೂ ಯ ಲೆವೆನ್ ತರ್ಟಿ ಐ ಟೆನ್ ತರ್ಟಿ ಲೆವೆನ್ ಓ ಕ್ಲಾಕ್ ತನಕ ನಡೆಯದೆ ನಮ್ದೆಲ್ಲ. ಹಾ ಯಾಕಂದ್ರೆ ಬರಿ ಟೆಂತ್ ಕ್ಲಾಸ್ ತಂಕ ಇತ್ತಲ್ಲಾ ಹಿಂಗಾಗಿ ಇವ ಸ್ಟಾರ್ಟಿಂಗ್ ಸ್ಟಾರ್ಟ್ ಆದಾಗ ಸ್ಟಾರ್ಟಿಂಗು ಇದರಿಂದ ಸ್ಟಟ್ ಮಾಡೋದ್ ಭರ್ತನಾಟ್ಯಮ ಮಾಡ್ಬಿಡೋದು ಅದಾದ್ಮೇಲೆ ಪ್ರೈಸ್ ಡಿಸ್ಟ್ರಿಬ್ಯೂಷನ್ಸ್ ಎಲ್ಲ ಮಾಡೋದು ಅಲ್ಲ ಫಸ್ಟ್ ಇದು ಹ ಪ್ರೈಜ್ ಡಿಸ್ಟ್ರಿಬ್ಯೂಷನ್ ಮಾಡ್ಬಿಟ್ಟು ಆಮೇಲೆ ಇದು ಭರತನಾಟ್ಯಂ ಎಲ್ಲ ಮಾಡ್ಬುಟ್ಟು ಅಮೇಲ್ ಡಾನ್ಸಸ್ ಎಲ್ಲ ಸೆಟ್ ಮಾಡೋರು.
ಹಾ ಹಾ
ಎಂತಾ
ಅಂದ್ರೆ ಇಲ್ಲಿ ಹೆಂಗೆ ಅಂತಂದ್ರೆ ಇವಾಗ ಅದೇ ನಾನನ್ ಹೇಳುದ್ನಲ್ವಾ ಸ್ಯಾಟರ್ಡೆೇ ಸಂಡೇ ಮಂಡೇ ಮೂರು ದಿನ ಫಂಕ್ಷನ್ನು
ಹಾ
ಫ್ರೈಡೇ ಏನು ಇರಲ್ಲ ತರ್ಸ್ಡೇ ಇವಾಗ ಅಂದ್ರೆ ಒಂದ್ ಟೂ ಹರ್ಸ್ ಒಂದ್ ಎಕ್ಸಿಬಿಷನ್ ತರ ಮಾಡ್ತಾರೆ.
ಹಾ
ಅದೆಲ್ಲ ಮುಗಿದ್ ಆದ್ಮೇಲೆ ಅಲ್ಲಿ ಯಾರ್ ಚೆನ್ನಾಗಿತ್ತು ಮತ್ತೆ ಮುಂಚೆ ಆಡಿದ ಸ್ಪೋರ್ಟ್ಸ್ ಇಂದು ಅದ್ರದ್ದದೆಲ್ಲ ಪ್ರೈಸ್ ಡಿಸ್ಟ್ರಿಬ್ಯೂಷನ್ ಮಾಡ್ತಾರೆ.
ಹಾ
ಅದೆಲ್ಲ ಮಾಡಿ ಫ ಫ್ರೈಡೆ ಒಂದ್ಸಲ ರಿಹರ್ಸಲ್ ಮಾಡ್ತಾರಾ ಅಂದ್ರೆ ಏನು ಮಿಸ್ಟೇಕ್ಸ್ ಆಗ್ಬಾರ್ದು ಅಂತ ಹೇಳ್ಬಿಟ್ಟು‌.
ಹಾ
ಸ್ಟೇಜ ಆಕ್ಬಿಟ್ಟ ಅಲ್ಲ ಎಲ್ಲಾ. ಪ್ರಾಕ್ಟೀಸ್ ಮಾಡ್ತಾರ ಅಂದ್ರೆ ಇಷ್ಟೇ ಸ್ಟೇಜ್ ಅಲ್ಲಿ ಯಾವ ತರ ಪೊಸಿಷನ್ ಅಲ್ಲಿ ನಿಂತ್ಕೊಂಡ್ ಹೆಂಗ ಮಾಡ್ಬೇಕು ಅಂತೆಲ್ಲ ಪ್ರಾಕ್ಟೀಸ್ ಮಾಡಿಸ್ತಾರೆ.
ಹ್ಮ್
ನೆಕ್ಸ್ಟ್ ಸ್ಯಾಟರ್ಡೆೇ ಒಂದ್ ಸಿಕ್ಸ್ ಓ ಕ್ಲಾಕ್ ಹಂಗೆ ಬಾಷಣ ಎಲ್ಲ ಮುಗ್ದು ಎಲ್ಲಾ ಆಗಿ.
ಹಾ
ಸಿಕ್ಸ್ ತರ್ಟಿ ಅಂಗೆ ಸ್ಟಾರ್ಟ್ ಆಗ್ಬಿಡುತ್ತೆ ಪ್ರೋಗ್ರಾಮ್ ಅವಾಗಿಂದ ಬರೀ ಡ್ಯಾನ್ಸು ಹಾಡು ಅದೇ ಇರುತ್ತೆ. ಬೇರೆ ಸ್ಕೂಲ್ ಎಲ್ಲಾ ಹೆಂಗಿರುತ್ತ್ ಂದ್ರೆ ಬರೀ ಮಧ್ಯೆ ಮಧ್ಯೆ ಬರೀ ಭಾಷಣ ಆ ತರ ಇರುತ್ತೆ ಇಲ್ಲಿ ಹಂಗಲ್ಲ ಎಲ್ಲಾ ಮಿಕ್ಸ.
ಹಾ
ಇನ್ನೊಂದು ಏನು ಅಂತಂದ್ರೆ ಬರೀ ಕೆಲವರು ಬರೀ ಚಿಕ್ಕ ಮಕ್ಳ ಡ್ಯಾನ್ಸಿಂದಾನೇ ಸ್ಟಾರ್ಟ್ ಮಾಡ್ಬಿಟ್ಟಿರ್ತಾರ
ಹಾ
ಕೆಲವ್ರಗ್ ಬೋರ್ ಬಂದ್ಬಿಟ್ಟು ಅವರು ನೋಡೋದೆ ಇಲ್ಲ ಫುಲ್ ಕಂಪ್ಲೀಟ್ ಡ್ಯಾನ್ಸಸ್ ಎದೋಗ್ಬಿಡ್ತಾರೆ.
ಇಲ್ಲ ಸ್ಟಾರ್ಟಿಂಗು ಸಣ್ಣವರ್ದು ಮಾಡ್ಸೆ ಮಾಡಿಸ್ತಾರೆ ಎಲ್ಲಾ ಅವರ್ದು ಸ್ಟಾರ್ಟಿಂಗ್ ಸಣ್ಣವರ್ದ್ ಇರುತ್ತೆ ಆಮೇಲ್ ಬತ್ತ ಬತ್ತ ದೊಡ್ಡವರದು
ಎಚ್ರ ಇರಲ್ಲ ಅಂತಾ
ಹಾ ಇಲ್ಲ ಈಗ ದೊಡ್ಡವರ್ದ ಆದ್ಮೇಲೆ ಸಣ್ಣಾವ್ರ್ದ್ ಅಂದ್ರೆ ಯಾರಿಗೂ. ಇಂಟರೆಸ್ಟ್ ಬರಲ್ಲ ಅದಕ್ಕೆ.
ಹಂಗೆ ಮತ್ತೆ ಮಿಡಲ್ ಅಲ್ಲಿ ತುಂಬಾ ನಾಟಕ ಮತ್ತೆ ಹುಡ್ಗರ್ರಿಗೆಲ್ಲ ಲೇಸಿ ಡ್ಯಾನ್ಸ್ ತರ
ಹಾ ಮದ್ ಮದ ಬೆತ ಹ್ಮ್
ಆ ತರ ಎಲ್ಲಾ ಮದ್ ಮದ್ಯಾದಲ್ ಹಾಕಿದಾರೆ ಅಂದ್ರೆ ಸ್ವಲ್ಪ ನೋಡಕ್ ಇಂಟ್ರೆಸ್ಟ್ ಬರುತ್ತೆ ಅಂತರ ಚಿಕ್ಕುಡ್ಗುರ್ದೆಲ್ಲ ಒಂದ ಏಟ್ ತರ್ಟಿ ನೈನ್ ಅಷ್ಟತಿ ಮುಗಿಸಬಿಟ್ರೆ ಅವ್ರ ಮಲ್ಗುದ್ರುನು ಅವ್ರ ಪೇರೆಂಟ್ಸ್ ನೋಡ್ಬೋದು ಅಂತ
ಹಾ ಅಷ್ಟೇ ಅಂಗ ಚೆನ್ನಾಗಯ್ತವೆ
ಹ್ಮ ಮತ್ತೆ ಅದಾದ್ಮೇಲೆ ಒನ್ ಡೇ ರಜಾ ಇರುತ್ತೆ ರೆಸ್ಟ್ ಮಾಡಕ ಸ್ಟೂಡೆಂಟ್ಸ್ ಗೆ ಆಮೇಲೆ
ಹಾಲಿಡೇ ಬರ್ತಾರೆ ಇಲ್ಲವ
ಇಲ್ಲ ಒನ್ ಡೇ ಕೊಡ್ತಾರ್ ಅಷ್ಟೇ ಮಂಡೇ ಮುಗೀಿತು ಅಂದ್ರೆ ಟ್ಯೂಸ್ಡೇ ಒಂದ ದಿನ ಹಾಲಿಡೇ ಇರುತ್ತೆ ಮತ್ತ ವೆನ್ಸ್ಡೇ ಇಂದ ಅಸುಶುಯಲ್ ಕ್ಲಾಸ್
ನಮಾಗನ ಹೆಂಗಿತ್ತು ೊಂದ್ರೆ ಆನ್ಯಲ್ ಡೇ ಆದ್ಮೇಲೆ ಒಂದು ಫೋರ್ ಡೇಸ್ ಹಾಲಿಡೇ ಬರದು ಫೋರ್ ಟು ಫೈವ್ ಡೇಸ್ ಆಮೇಲೆ ಮತ್ತೆ ಸ್ಕೂಲ್ ರಿ ಓಪನ್ ಆಗ
ಹ್ಮ
ಡಿಫ್ರಂಟ್ ಡಿಫರೆಂಟ್ದೆಲ್ಲ
ಅಂದ್ರೆ ಇಲ್ಲಿ ಅಷ್ಟೊಂದ ದಿನ ಎಲ್ಲಾ ಹಾಲಿಡೇಸ್ ಕೊಡಲ್ಲ
ಹಾ
ಅವರಿಗೆ ಇವಾಗ ಡ್ಯಾನ್ಸ್ ಪ್ರಾಕ್ಟೀಸ್ಗೆ ತುಂಬಾ ದಿನ ಹೋಗ ಬಿಟ್ಟಿರುತ್ತಲ್ಲ
ಜಾಸ್ತಿ ಇ ಅಂದ್ರೆ ಒಂದ ಮಂತ್ ಬ್ಯಾಕ್ ಇಂದಾನ ಸ್ಟಾರ್ಟ್ ಮಾಡಿರ್ತಾರೆ ಎಲ್ಲ ಪ್ರಾಕ್ಟೀಸ್ ಗೆಲ್ಲ ಹಾ
ಅದೇ
ಹಾ ಓಕೆ ಫೈನ್ ಹಂಗ್ ಅದ್ರೆ ನೀವು ಫ್ರೈಡೆನೆ ಹೋಗೋದಾ ಉರಿಗೆ
ಹ ತಸ್ಡೇ ಇಲ್ಲಾ ಫ್ರೈಡೆೇ
ಹಾ
ನೀವ್ ಯಾವಾಗ್ ಬರ್ತೀರಾ ಮತ್ತೆ
ನೀ ಹೋದ್ಮೇಲೆ ಫೋನ್ ಹಾಕಿ ಇಲ್ಲಾಂದ್ರೆ ನೀವ ಹೋಗ್ಬೇಕಾದ್ರೆ ಫೋನ್ ಹಾಕಿ ಬಂದ್ಬಿಡ್ತಿನಿ
ಹ ಸರಿ ನಾನ್ ಹೋಗೋದಕೂ ಅಂದ್ರೆ ನಾನ್ ಬಿಡೋದಕ್ಕೂ ಒಂದು ಟೆನ್ ಟ್ವೆಂಟಿ ಮಿನಿಟ್ಸ್ ಮುಂಚೆ ಕಾಲ್ ಮಾಡ್ತಿ ತಿನಿ ಅಂದ್ರೆ ಅದ್ರ ಮುಂಚೆ ಹೇಳಿರ್ತನಿ ಯಾವತ್ ಹೋಗ್ತನಿ ಅಂತ ಬಿಡಕ ಒಂದು ಟೆನ್ ಟ್ವೆಂಟಿ ಮಿನಿಟ್ಸ್ ಮುಂಚೆ ಫೋನ್ ಮಾಡ್ತೀನಿ ನೀನ್ ಬಂದಿರಲ್ಲೆ
ಓಕೆ ತಾಲಿ ಸರಿ ಅಯ್ತು ಹ